ಹಾ ಹೇಳೇ್ರೀಣ್ಣ
ಹಾ ಇದು ಇ ಯಾವ್ದಲ್ರಿ ಅದ್ರರಿ ಇ್ರೀ ಏನ್ ಆರಾಮಲ್ರಿ
ಆರಾಮ ರೀ ಸರ್ ನೀವು
ನಾವವು ಆರಾಮ್ ನೋಡ್ರಿ ಊಟ ಐತ್ರಿ ಸರ
ಆಯ್ ನೋಡ್ರಿ ನಿಮ್ದು
ಏ ಯತ್ ನೂರ ಜಷ್ಟ ಮಾಡ್ಕೊಂಡ್ ಹೊರ ಬಂದವ್ರಿ ಹ್ಮ್ ಮತ್ತೇನ್ಡಿದ್ರಿ
ಹಾ
ಮತ್ತ ಏನ ಹೇಳಡಿದ್ರಿ ಯಾವ್ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ಬೇಕಂತ ಮಾಡಿ್ರಿ
ಏನ್ ಹೇಳೇ್ರಿ ಸರ್ ಯಾವ್ದಾರ ಒಂದು
ಇಲ್ರರಿ ಯಾವ ಬಿಸ್ನೆಸ್ ತಮಗೆ ಯಾವ ಬಿಸ್ನೆಸ್ ಇಷ್ಟ ಅಂತ ಅಂತ ಆ ಬಿಸ್ನೆಸ್ ಹೇಳೇ್ರಿ ಆ ಬಿಸ್ನೆಸ್ ಬಗ್ಗೆ ಹೇಳ್ತೀವಿ್ ನಾ್ ಸ್ವಲ್ಪ ನಿಮ್ಗೆ ಯಾವ್ ಬಿಸ್ನೆಸ್ ಇಷ್ಟಾರಿೀ ಯಾವ್ ಬಿಸ್ನೆಸ್ ಮಾಡ್ಬೇಕಕ್ ಮಾಡ್ರಿ ನೀವು
ಚಗಿದಲ್ಲ ಹ್ಮ ಹ್ಮ
ಹಲೋ ಯಾವ್ ಬಿಸ್ನೆಸ್ ಮಾಡ್ಬೇಕಕ್ ಮಾಡ್ರಿ ನೀವು
ಹೇಳ್ರಿ ಸರ್ ಯಾವ್ದಾರ ನಿಮಮ್ಮ ನಿಮಮ್ಮ ಇದ್ರಾಗ ಯಾವ್ದಾರ ಇದರು ಅಂತ ಹೇಳ್ರಿ
ಹೌದ್ರಿ ಸದ ನಿಮ್ಮತ್ರ ನೀವು್ ಸದ್ ಯಾವ್ ಬಿಸ್ನೆಸ್ ಮಾಡ್ಲತ್ರಿ ಪ್ರೆಸೆಂಟ್
ಪ್ರೆಸೆಂಟ್ ಯಾವದ ಇಲ್ಲ
ಯಾವ್ದೂ ಇಲ್ರಿ ಸುಮ್ಮ್ ಖಾಲಿ ಕೂತ್ರಿ
ಹಾ
ಅಂದ್ರೆ ದಿನ ದಿನನಿತ್ಯದ ಪ್ರಕಾರ ಏನೇನ್ ಮಾಡ್ತಿರುವ ದಿನದಲ್ಲಿ ನೀವು ಕೆಲಸ ಭಾಗಸ
ಹೊಸಾಯ ನಿಲ್ಲತ್ತರ್ ಸುಮನೆ ಖಾಲಿ ಆಗಿದ್ದೀಿ
ಸುಮ್ನೆ ಖಾಲಿ ಕೂತಿೀರಿ
ಹಾ
ಇದು ರೀ ಸದ ಸುಮನೆಖಿ ಅಂದ್ರರುನು ಮುಂಜಳೆ ಏ ಸಂಜಿತನ ಏನೇನ್ ಮಾಡ್ತಿೀರಿ ಎಲ್ಲೆಲ್ಲಿ ಹಿ ಡ್ತೀರಿ ಏನೇನ್ ಮಾಡ್ತೀರಿ
ಬೆಳಿಗ್ಗೆ ಎದ್ದಳೆ್ದದು ಹದ್ ಗಂಟೆಗೆ
ಹತ್ತು ಗಂಟೆಗೆ ಎದ್ದೇಳೋದು
ಹ್ಮ್
ಮತ್ತೆ ಒಂದು ಬಿಸ್ನೆಸ್ ಮಾಡದ ಮೇಲೆ ಮುಂಜಾೆ ನಾಲ್ಕರಿಂತ ಐದು ಆರಕ್ಕೆ ಹೇಳ್ಬೇಕ್ರೀ ಹೇಳಕ್ ಆಗತ್ ತ್ತ ನಿಮ್ಗೆ
ಬಿಸ್ನೆಸ್ ಇದ್ರೆ ತಾನೆ ಅದ ಹೇಳೋದು ಬಿಸ್ನೆಸ್
ಸದ ಒಂದ್ ಯಾವಾರ ದಂದ ಮಾಡಕತ್ತೀರಿ ಅಂತ ತಿಳ್ಕೋ್ರಿ ನೀವು
ಹ್ಮ್
ಯಾವಾರರು ಒಂದು ಸಣ್ಣ ಪುಟ್ಟ ಅಲ್ಲಿ ಯದು ಸಣ್ಣ ಪುಟ್ಟ ಬಿಸ್ನೆಸ್ ಶುರು ಮಾಡಿದ್ರಿ
ಹ್ಮ್
ಮಾಡಿದ್ಮೇಲೆ ನೀವು ಆ ದಂಂದಕ್ಕೆ ಇರುತ್ತೀರಾ ಜಲ್ದಿ ಹೇಳ್ತೀರಾ ಹೇಳ್ತೀರಾ ನಾವು
ಹ್ಮ್
ಅಂದ್ರೆ ಎಷ್ಟು ತನಕ ನೀವು ಮಾಡ್ಬೋದಂತ ನಿಮ್ಮ ಬಂಡವಾಳ ಏನಿದೆ
ಬಂಡವಾಳ
ಹಾ ನಿಮ್ಮ ಒಳವಾಳ ಎಷ್ಟಿದೆ ನಿಮ್ದು ವಾಯ್ಸ್ ಕೇಳಕತ್ತಲ್ಲ ಸರ್ ನೀವು್ ಎಲ್ಲಿದ್ದೀರಿ
ಸರಿ ಇಲ್ಲ ಊರಲ್ಲಿ ಮೊಹರಮ್ ಇ ಇದ ತಾನೆ ಮೊಹರಮಂದ ಅದು ಮಾತಾಡ್ತ್ರಾರೆ
ಹೌದಾ ಮೊರಂ ಅಂದ್ರೆ ಮೊರಂ ಜೋರಿದೆ ಹಬ್ಬ ನಿಮ್ದು
ಹಲೋ ಸರ್ ತಾವು ತಾವು ಮಾತಾಡ್ಬೇಕ್ರಿ ಸರ್ ನಮ್ ಕೂಡ
ಹೇಳಿ ಸರಿ ಹೇಳಿ ಹೇಳಿ ಮತ್ತ
ಹಾ ಸರ್ ಮಾತಾಡ್ಬೇಕು ಸರ್ ತಾವು ಮಾತಾಡ್ಲಿಕ್ಕೆ ಯಾಕಂದ್ರೆ ನಮ್ಗೆ ಒಂದ ತರ ಆಗ್ಬಿಡ್ತೆ ಸರ್
ಹೇಳಿ ಸರ್ ಏನ್ ನಡದದ
ಹಾ ಸರ್ ಏನಿಲ್ಲ ಸರ್ ನಾವು ತಣ್ಣ ಕೂತೀವಿ ನಮ್ದು ಒಂದು ಸಣ್ಣ ಬಿಸ್ನೆಸ್ ಇದೆ ನಿಮ್ಮತ್ರ ಬಿಸ್ನೆಸ್ ಟ್ರಿಪ್ಸ್ ಅಂಡ್ ಟ್ರಿಪ್ಸ್ ಯಾವಾದರು ಇದ ಸರ್ ಟ್ರಿಪ್ಸ್ ಅಂದ ಜಲ್ದಿ ಬೆಳೆಯೋದಕ್ಕೆ ರೊಕ್ಕ ಪಿಕ್ಕ ಜಲ್ದಿ ಆಗ್ಬೇಕು ದುಡ್ಡು ಆಗ್ಬೇಕು ಅಂತ
ಡ ಸಡಿದ ಆಗತ್ತ
ದುಡಿ ದುಡಿಬೇಕು ಅಂದ್ರೆ ಯಾವ ತರ ದುಡಿಬೇಕು ಅಂತ
ಹ ಯಾವ್ದ ಬಿಸ್ನೆಸ್ ವಿಸ್ನೆಸ್ ಮಾಡಿ ನೀ ಹೇಳ್ದಂಗಗೆಲ್ಲ ಬಿಸ್ನೆಸ್ ಮಾಡಿದ್ರೆ ದದುಡಿಮೆ ಆಗತ್ತೆ
ಹ ಅಂಗಡಿ ಹಾಕ್ಬೇಕಾ ಅಥವಾ ಅಂಗಡಿ ಹಾಕಕ್ಕೆ ಬಂಡವಾಳ ಎಲ್ಲಿಂತ ತೊಂಬ್ರ್ಬೇಕು ಎಲ್ಲಿಂತ ಹೋಗ್ಬೇಕು ಅಂತ ನಿಮ್ಗೆ ಏನಾದ್ ಗೊತ್ತಾ
ಇಲ್ಲ ಸರ್ ಇನ್ನ ಇ ಟ್ರೈ ಮಾಡ್ತಾ ಇದೀವಿ ಮನೇಲಿ ಎಲ್ಲಾ ಹೇಳಿದೀವಿ
ಹಾ
ಮಾಡಿದ್ರೆ ಆಗತ್ತೆ
ಮಾಡ್ಬೇಕ ನಾವು ಸ್ವಲ್ಪ ಎಲ್ಲ ಮನೇೆಯಲ್ಲಿ ಹುಡುಕಾಡಬೇಕು ನಾವು ಒಂದ ದೊಡ್ಡ ಬಿಸ್ನೆಸ್ ಶುರು ಮಾಡಬೇಕ ಅಂತಿದ್ದೀವಿ ಎಲ್ಲ ಸ್ವಲ್ಪ ಬಂಡವಾಳ ಹೆಚ್ಚಿಗೆ ಹುಡುಕ ಹಾಕ್ಬಾರಬೇಕು ಅಂತ ಮಾಡೀವಿ
ಹಾ
ಹಾ ಸದ ನಮ್ ನೀವು ನಿಮ್ದ ಎಷ್ಟದೆ ಮಿನಿಮಮ್ ಬಂಡವಾಳ ಅಂದೆ ನಿಮ್ ಹತ್ರ ಎಷ್ಟು ಸಿಗುತ್ತೆ ರೊಕ್ಕ ದುಡ್ಡು
ಏನಿಲ್ಲ ಸರ್ ಲೋನ್ ಮಾಡ್ಬೇಕು ಲೋನ್ ಮಾಡಿ ತಗ್ಬೋಕು ಮತ್ತೇನು
ಹಾ ಲೋನ್ ಎಷ್ಟ್ರ ತನಕ್ ಲೋನ್ ತೆಗಂಗಿರಿ ನೀವು
ಅದು ಎರಡರಿಂದ ಮೂರ್ತನ
ಎರಡ ನಿಂತ ಮೂರ್ರತನ ಲೋನ್ ತಗೊಂಡ ಮೇಲೇ ಒಂದ ನಾವ ಒಂದ್ ಹೇಳ್ತೀನಿರಿ ಆ ಟೈಪ್ ಬಿಸ್ನೆಸ್ ಹಾಕ್ರರಿ ನೀವು ಎರಡರಿಂತ ಮೂರಂದ ಒಂದು ಲಕ್ಷ ರೂಪಾಯಿ ಇದ ಏನ್ ಮಾಡ್ತಿರಿ ತಾವು ಒಂದು ಎಸ್ ಐ ಪಿ ಅಕೌಂಟ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡ್ರಿ ಲಾಂಗ್ ಟರ್ಮ್ಗೋಸ್ಕರ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಮೇಲೆ ಅದು ಮೂರು ವರ್ಷದ ಇನ್ವೆಸ್ಟ್ ಇರುತ್ತೆ ಲಾಂಗ್ ಟರ್ಮ್ ಅಂದ್ರೆ ಮೂರು ವರ್ಷ ತನಕ ಆರ ಕಕ್ಕಗೆ ಕೈ ಹಚ್ಬೇಡ್ರಿ
ಹಾ
ಆಮೇಲೆ ಅದು ಉಳ್ದಿದ್ದ ಎರಡು ಲಕ್ಷ ಏನ್ ಮಾಡತಿರಿ ನೀವು ಒಂದು ಯಾವಾರು ಅಂಗಡಿ ತೆಗಿರಿ ನೀವು ಒಂದ ಒಂದು ಕಿರಣಿ ಅಂಗಡಿ ತೀರಬಹುದು ಒಂದು ಪಂಚರ ಅಂಗಡಿ ತೇರಿಬಹುದು ಒಂದು ಆಟೋಮೊಬೈಲ್ಸ್ ತೀರಿಬಹುದು ಬಹುದು ಯಾವದರೂ ಒಂದು ಅಂಗಡಿಯನ್ನು ತೆರಿದೆ ಆ ಅಂಗಡಿಯನ್ ತೆರದತಾವು ಏನ್ ಮಾಡ್ಬೋದ ಅಂತ ನೀವು ಅಂಗಡಿದ ಎರಡ್ ಲಕ್ಷ ಇನ್ವೆಸ್ಟ್ ಆಗಿರ್ತಿಲ್ಲಾ ಆ ಅಂಗಡಿಯಲ್ಲಿ ಅಂಗಡಿ ಮೇಲೆ ಲೋನ್ ಮಾಡ್ರಿ ಲೋನ್ ಮಾಡಿ ನೀವು ಎಲ್ಲಿ ಇಂಟ್ರೆಸ್ಟ್ ಮೇಲೆ ರೊಕ್ಕ ತೊಂಬಂದ ಇರ್ತೀರಲ್ಲ
ಹಾ
ಆ ಲೋನ್ ಬಂದಿರೋ ರೊಕ್ಕನ ಅವ್ರಿಗ್ ಕೊಟ್ಬಿಟ್ರಿ ಅದು
ಅಂದ್ರೆ ನಾವು ಲೋ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀವಲ್ಲಾ
ಹಾ
ಅದೇ ಹೆಂಗೆ ಮಾಡ
ನೀವು ಮಾಮೂಲಿಯದ ಆಪ್ ಪ್ ಇದಾವೆ ಸರ್ ಯಾವ ನಿಮ್ಮ ಆಪ್ ಅ ಗ್ರೋ ಆಪ್ ಅದಾವೆ ಏಂಜೆಲ್ ಒನ್ ಇದೆ ಅಪಷಟಾಕ ಹೋಗಸಿದೆ ಆ ಆ್ಯಪ್ ನಲ್ಲಿ ಎಸ್ ಐ ಪಿ ಅಕೌಂಟ್ ಮಾಡಿ ಎಸ್ ಐ ಪಿ ಯಲ್ಲಿ ಒಂದು ಅಂದ್ರೆ ನೆಫ್ಟ್ ನೆಫ್ಟ್ ಫಿಫ್ಟಿ ಅಂತ ಇರುತ್ತೆ
ಹ
ಹ ಹಾ ಕೇೇಳಸ್ತಿದಯ ಸರ್ ಹಲೋ ಹಲೋ
ಫ್ರೂಟಿಲ್ಲಕ್ಕಫ್ರೂಟಿ ಹಲೋ
ಹಲೋ ಕೇಳಸ್ತಿದಯಾ
ಹಲೋ ಹೇಳಿ ಸರ್
ಅಂದ್ರೇ ನೆಫ್ಟಿ ಫಿಫ್ಟಿ ಅಕೌಂಟ್ ಇರುತ್ತೆ ಆ ನಫ್ಟಿ ಫಿಫ್ಟಿ ಅಕೌಂಟ್ ಅಲ್ಲಿ ಒಂದು ಲಕ್ಷ ರೂಪಾಯಿ ನೀವು ಇಟ್ಟ್ರ ಅಂತ ತಿಳ್ಕೋರಿ ಮೂರು ವರ್ಷದಲ್ಲಿ ಅದು ಡಬಲ್ ಆಗುವ ಸಾಧ್ಯತೆ ಇರುತ್ತೆ ಹಾ
ಡಬಲ್ ಏನ್ ಹೆಂಗ ಆಗುತ್ತೆ ಸರ್ ಅದ್ರಾಗನ್ ಬಡ್ಡಿ ಏನಾದಾರರುತ್ತಾ
ಸರ್ ನೀವು ಸ್ಟಾಕ್ ನಲ್ಲಿ ಸ್ಟಾಕ್ ಮಾರ್ಕೆಟ್ ಅಂತ ಅದು ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅದು
ಹಾ
ದು ಲಾಂಗ್ ಟರ್ಮ್ ಅಂದ್ರೆ ಡಬಲ್ ಆಗುವ ಇನ್ವೆಸ್ಟ್ ಡಬಲ್ ಆಗುವ ಸಾಧ್ಯತೆ ಇರುತ್ತೆ ಮೆ ಮತ್ತೆ ಅಂದ್ರೆ ಅದು ನಮ್ಗೆ ಲಾಂಗ್ ಟರ್ಮ್ ಅಂದ್ರೆ ಹೆಚ್ಚಿಗೆ ರೊಕ್ಕ ಬಂದೇ ಬರುತ್ತೆ ಲಾಂಗ್ ಟರ್ಮ್ ಅಲ್ಲಿ
ಹಾ
ಶಾರ್ಟ್ ಅಂದ್ರೆ ನಿಮ್ಗೆ ನುಕ್ಸಾನ್ ಆಗುವ ಸಾಧ್ಯತೆ ಇರುತ್ತ ಅ ನಿಮ್ಗೆ ನಿಮ್ ಲಾಭ ಉಳಿಯೋದಿಲ್ಲ ಅದೊಳಗೆ ನಿಮ್ಮಲ್ಲಿ ನುಕ್ಸಾನ್ ಆಗುತ್ತೆ ನಿಮ್ಮರೊಳಗೆ ಅದಕ್ಕೆ ಹಾ ಲಾಭ ಉಳಿಯದಲ್ವಾ ನಿಮ್ಗೆ ನೀವು ಜಲ್ದಿ ತ ೊಂಡ್ರಿ ಅ್ರ ನೀವು ಎರಡು ತಿಂಗಳು ಮೂರು ತಿಂಗಳು ಟಗರಿ ನ ಮರಕ ಬೇಕಂತ ವಾಪಸ್ ತಕೊಂಡ್ರಿ ಅಂತ ತಿಳ್ಕೋಿ ನಿಮ್ಗೆ ಲಾಭ ಉಳಿ ಅಲ್ಲ
ಹಾ
ಟಮ್ ನಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಶಾರ್ಟ್ ಟರ್ಮ್ ನಲ್ಲಿ ಇನ್ವೆಸ್ಟ್ ಮಾಡಬಾರ್ದು ತಿಳಿತಲಾ ಸರ್ ಹಾ ಹಗೆ
ಅಂದ್ರೆ ನಾವು ನಡು ಏನಾದ್ೂ ರೊಕ್ಕ ನಮ್ಗೆ ಬೇಕು ಅಂದ್ರೆ
ಹಾ ಬೇಕು ಅಂತಂದ್ರೆ ಆ ಅಷ್ಟ ಸ್ಟಾಕ್ ಮಾರ್ಕೆಟ್ ನ ಬೆಲೆ ಏರಿಕೆ ಇತ್ತು ಅಂತಂದ್ರೆ ತಿಳ್ಕೋದೆ
ಹ್ಮ್
ಅವಾಗ ನಿಮ್ಗೆ ನಿಮ್ಗ ರೊಕ್ಕ ಹ ಬಿಟ್ಟು ಮತ್ತೆ ನಿಮ್ ರಿಟರ್ನ್ ಸ್ವಲ್ಪ ಸಿಗುತ್ತು ಹತ್ತಿವ ಸಾವಿ ಇಪ್ಪತ್ ಸಾವಿರ ಐವ ಸಾವರ ತ ಸ್ಟಾಕ್ ಮಾರ್ೆಟ್ ಮಾರ್ಕೆಟ್ಲ್ಲಿ ಡಿಪೆಂಡ್ ಸದ ನೀವು ಮೂರು ವರ್ಷ ನಾಲ್ಕು ನಕ್ಕ ವರ್ಷ ನೀವು ಅಗ್ರಿಮೆಂಟ್ ಮಾಡಿ ಮಾತಾಡಿದಾರಂತ ತಿಳ್ಕೋ್ರಿ ಅವಾಗ ಏನಾಗುತ್ತೆ ನೀವು ಮೂರ್ ನಾಲ್ಕು ವಲಸೆ ಮಾತ್ರಾದ್ಮೇಲೆ ಅದು ಎಷ್ಟು ಇಂಟ್ರೆಟ್ ಹಾ ಕೊಡ್ತಾರೆ ಅಂದ್ರೆ ನಿಮಗೆ ಹಾ ಕೊಡ್ತಾರೆ ಸರ್ಮಗೆ ಹೆಚ್ಚ ಕಮ್ಮಿ ಇಂಟ್ರೆಸ್ಟ್ ಹಾ ಲಾಭ ಬರುತ್ತೆ ಅ ಲುಕ್ಸಾನ್ ಅಂತೂ ಆಗದು ಸಾಧ್ಯನೇ ಇಲ್ಲ
ಹಾ
ಹಂಗೆ ಲಾಂಗ್ ಟರ್ಮ್ ಅಂತರಬೇಕು ಶಾರ್ಟ್ ಟರ್ಮ್ಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕುನು ನುಕ್ಸಾನ್ ಲಾಭ ಕೇಳಕ್ಕೆ ಆಗೋದಿಲ್ಲ ಸರ್
ಹಾ
ಹ್ಮ್ ಸರ್ ಮತ್ತೆ ಏನ್ ಏನು ಮತ್ತ ಮತ್ತ ನೀವ ಏನ್ ಮಾಡ್ಬೇಕಕ್ ಮಾಡ್ರಿ ಸುದ್ದ ಲಾಂಗ ಟಮ್ ಇನ್ವೆಸ್ಟ್ ಮಾಡಕ್ ಮಾಡ್ರಿಾಏ ಶಾರ್ಟ ಟಮ್ ಇನ್ವೆಸ್ಟ್ ಮಾಡ್ಕ್ ಮಾಡ್ರಿಾ
ಲಾಂಗ್ ಟೈಮ್ ಮಾಡ್ಬೇಕು ಸರ್
ಹಾ
ಲಾಂಗ್ ಟೈಮ್ ಮಾಡ್ಬೇಕು ಸರ್
ಲಾಂಗ್ ಟರ್ಮ್ ಮಾಡ್ಬೇಕಕ್ ನಟ್ರ ಆಮೇಲೆ ಲಾಂಗ್ ಮಾಡ್ಬೇಕು ಅದ್ರಲ್ಲಿ ಒಂದು ನೀವು ಹಾಕ್ಬೇಕಂದ್ರೆ ಚಲುವ ನೋಡ್ರಿ ಅದು ಮುಳಳ್ಕಿ ದೊರಕ ನೀವುಾ ಲಕ್ಷದಲ್ಲಿ ನೀವು ಒಂದು ಅಂಗಡಿ ಹಲ್ತಾರದು ಒಂದ್ ಯ್ ಅಂಗಡಿ ಎತ ಇರ್ದಿ ಅಂಗಡಿ ಮೇಲೆ ಒಂದ್ ಲೋನ್ ಮಾಡ್ರಿ ಅಂಗಡಿ ಮೇಲೆ ಲೋನ್ ಬ್ಯಾಂಕ್ ಲೋನ್ ಕೊಡುತ್ತೆ ಅಂಗಡಿ ಮೇಲೆ
ಹಾ
ಹಾ ನೀವರೆಗೆರುಕ್ಕ ತಗಿರತ್ತಲ್ಲ ಬ್ಯಾಂಕ್ ಲೋನ್ ಕೊಟ್ಟಿದ್ದು ಊರನ್ನವ್ರಿಗೆ ಕೊಡಿರದು
ಹಾ
ಕೊಟ್ಟನಲ್ಲ ಬ್ಯಾಂಕಿಗ್ ಏನ್ ಮಾಡ್ತತಿರಿ ತಿಂಗಳಾ ತಿಂಗಳ ಕಟ್ಕೊಂಡ ಹೂರಿ ಇಲ್ಲಿ ಇಲ್ಲಿ ಅಂಗಡಿಗೆ ಅಂಗಡಿ ಅಂಗಡಿನ ಬಳುತ್ತ ಅಂಗಡಿಗೆ ಬಂಡವಾಳಾನೇ ಸಿಗುತ್ತೆ ನೀವು ತಿಂಗಳ ತಿಂಗಳ ಕಡೆ ಕಟ್ಕೊಂಡು ಹೋತಿರಿ ಹೌದ್ರಿ ಆ ಮ ಮಂತ್ಲಿ ಮಂತ್ಲಿ ಎಷ್ಟು ನೀವು ಇನ್ವೆಸ್ಟ್ ಜಮ ಪುಂಜನ್ನು ನಿಮ್ಮ ಜಮಾ ಪುಂಜಿಯನ್ನು ನೀವು ಏನ್ ಮಾಡ್ತೀರಿವಲ್ಪವಲ್ಪ ಸ್ವಲ್ ಸಾವಿ ಆಯತುಐನೂರ ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂಡಿ ಕೂಡಿ ಕೂಡಿ ಮಂತ್್ಲಿ ಕಟ್ಕೊಂಡು ಹೋಗ್ಬೇಕು ಅದ ನಿಮ್ ಸಾಲಾನ ಮುಟ್ಟುತ್ತೆ ನಿಮ್ಮ್ ಬಿಸ್ನೆಸ್ ನಡೆಯುತ್ತೆ ಹಿಂಗೆ
ಹಾ
ಡಿಯ ಚೆನ್ನಾಗಿದೆ ನಮ್ದು
ಯಜ ನ್ ಚೆನ್ನಾಗಿದೆ ಸರ್
ಹಾ ಮತ್ತೆ ನಿಮ್ ಎ್ ಕಡೆ ನಿ ಏನಾದ್ ಐಡಿಯಾ ಇದೆ ನಮ್ಗೆ
ನಮ್ ಹಳ್ಳಿ ಜನಲ್ಲಿ ಏನ್ ನಡೆಯತಾರೆ ಸ ಇರುತ್ತ ಸರ್
ಹೌದಾ ಹಳ್ಳಿ ಜನ ನಾವು ಹಳ್ಳಿ ಜನ ಸರ್ ಅಂದ್ರೆ ಏನ್ ಮಾಡ್ಬೇಕ ಮೈಂಡ್ ಅಂದ್ರು ತುಂಬಾ ಇದೆ ನಮ್ಮ ಹತ್ರರ ಕಾಸಿಲ್ಲ ಹ ಹೌದು ಸರಿ ಸದ ನೀವು ಎಲ್ಲಿದ್ದೀರಿ ಸರ್ ತಾವು
ನಾವ ಇರೋದು ನಮ್ಮ್ ಊರಲ್ಲಿ ಹಳ್ಳಲ್ಲಿ ಹಬ್ಬ ಮಾಡಕ್ಕೆ ಅಂತ ಊರಿಗೆ ಬಂದಿ
ಹಾ ಅ ಅದಕ್ಕಿಂತ ಮೊದಲ ಏನು ಮಾಡೇ ಇಲ್ಲ ಸರ್ ಕೆಲ್ಸ ನೀವು
ಇಲ್ಲ ಸರ್ ಇಲ್ಲ
ಹ ಇಪ್ಪ ಸರ್ ಅಂದ್ರೆ ನಾವು ಕೆಲಸ ಮಾಡಿಲ್ಲ ಸರ್ ಅದಕ್ಕೆ ಮೊದಲು ಏನು ನಾವು ಸುಮ್ ಕೂತೀವಿ ಖಾಲಿ ಆದದ್ರ ನಮ್ಮ ಹತ್ರ ಮೈಂಡ್ ಇದೆ ಇನ್ವೆಸ್ಟ್ ಮಾಡಕ್ಕೆೆ ನಮ್ ಊರಲ್ಲಿ ಯಾರು ಸಾಲ ಕೊಡಕತ್ತಿಲ್ಲ ಸರ್
ಹಾ
ಹಾ ನಮ್ಮ ಊರಲ್ಲಿ ಯಾರೋ ಸಾಲ ಕೊಟ್ರೆ ನಾವು ಎಲ್ಲಾರೂ ಒಂದು ಬಿಸ್ನೆಸ್ ಓಪನ್ ಮಾಡ್ಕೊಂಡ್ಬೇಕು ಕಂತಿದಿವಿ ತಾವು ಬಿಸ್ನೆಸ್ ಓಪನ್ ಮಾಡಕ್ ಕುೂತಿರಿ ಸರ್ ಆರಾಮ್ಸಿ ನೀವು ಮಾಡ್ರಿ ಸರ್ ಬಿಸ್ನೆಸ್ ನಿಮ್ಗೆ ಒಳ್ಳೇದಲಿ ಹಲೋ
ಹ ಹ
ಸರ್ ನಿಮ್ಗೆ
ಹಲೋ
ಹಲೋ
ಹಾ ಕೆಲ್ಸೇತ್ರಿ ಸರ್ ಸ್ವಲ್ಪ ಸೈಡಿಗೆ ಬರ್ರಿ ಸರ್ ನೀವು
ಸರಳ
ಹಾ ಕೆಲ್ಸಳಕತಿಲ್ಲ ಸರ್ ನಿಮ್ಗೆ
ಹಾ ಕೌಳತದ
ಹಾ ಅದೇ ಸರ್ ನೀವು ನಮ್ಮ ಬಿಸ್ನೆಸ್ ಸರಿಯಾಗಿ ನಡ್ಲಿ ತಮ್ಮ ಬಿಸ್ನೆಸ್ ಸರಿಯಾಗಿ ನಡ್ಬೇಕ ಸುತ್ತೇವೆ
ಹಾ
ಹ ಮತ್ತೆ ಏನಡಿದ್ರಿ ಸರ ತಾವ ಬಿಸ್ನೆಸ್ ಓಪನ್ ಮಾಡಿ ಖುಷಿ ಖುಷಿ ಆಗಿರ್ರಿ ನಮ್ಗೆ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇರಿ ಹಂಗೆ ಹಾ ಆಯ್ತ್ರಿ ಸರ ಮತ್ತ ತಾವು ಬೇರೆ ಏನಾದರು ಡೌಟ್ ಇದ್ರೆ ಕೇಳ್ಬಹದು ಸರ್ ನಮ್ಗೆ
ಆಮೇಲೆ ಮಾಡತೆನ್ ತಗೂಲನಿಮ್ಗ
ಸ್ವಲ್ಪ
ಹಲೋ ಹಲೋ
ಆ
ಸ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಬರ್ತಾದೆ ನಾಗೆ ಆಮೇಲೆ ಮಾಡ್ಬೋದಾ
ಹಾ ಓಕೆ ಸರ್ ಓಕೆ ೆ ಹ